ಹಾ ಶ್
ಏನ್ ಮಾಡ್ತಿದ್ಯ ಬ್ರೋ
ಬ್ರೋ
ಊಟ
ಊಟ ಮಾಡ್ಬೇಕ್ ಬ್ರೋ
ಹಾ ಅದೇ ಬ್ರೋ ಹಾಸ್ಪಿಟ್ಲ್ಗೆ ಹೋಗಬರ್ತೀನ್ ಅಂದಿದ್ ದಲಾ ಏನ್ ಹೋಗ್ಬಂದ ಹೆಂಗೆ
ಬ್ರೋ
ಹ್ಮ್ ಏನಂದ್ರು ಬ್ರೋ
ಹಾ
ಏನಂದ್ರು
ಮೂರ್ ವಾರ ರೆಸ್ಟ್ ತಗೊಬೇಕಂದ್ರು ಬ್ರೋ
ಹೌದಾ ಈಗೇನ್ ಸಮಸ್ಯೆ ಇಲ್ಲಲ್ಲ ಅಷ್ಟೊಂದೇನು
ಇಲ್ಲ ಸಾಧ್ಯಕ್ಕೆ
ಹ್ಮ್ ಅದೇ ಹೆಂಗಿದ್ರಿ ಈಗ ನಮ್ ಫ್ರೆಂಡ್ ಒಬ್ಬನ್ದು ಮತ್ ದ್ವೆ ಇತ್ತು ನೀ ಗೊತ್ತಲ್ಲ ಎಂಗಿ ಬ್ರೋ ಇನ್ವಿಟ್ ಬೇರೆ ಮೊನ್ನೆ ಮಾಡೋಗಿದ್ದ ಅದೇ ಇನ್ನೇನ್ ಒಂದ ತ್ರೀ ಡೇಸ್ ಆದ್ಮೇಲೆ ಐ ತೆ ಅವ್ನು ಕರ್ದನೆ ಈಗ ಅದಿಕ್ಕೆ ಹೆಂಗೆ ಹೋಗನ ಬೇಡ್ವ ಅಂತ ಫೋನ್ ಮಾಡಿದೆ ಅದಕ್ಕೆ
ಹ್ಮ್ ಎಲ್ಲಿರದು
ಹ್ಮ್ ಬೆಂಗ್ಳೂರ್ ಬಿಟ್ಟು ಒನ್ ಅವರ್ ಜರ್ನಿ ಆಗತ್ ಅಷ್ಟೇ ಬ್ರೋ ಹ್ಮ್ ಎಂಗೆ ಹೋಗನ ನಾವು
ನೋಡಣಪ್ಪಾ ಇದು ಕಾ ಕೈ ಸಿಕ್ಕಾಪಟ್ಟೆ ನೋವ್ತಿದೆ ಇನ್ ಮೂರ್ ದಿಸದಲ್ಲಾದ್ರೂ ಆಗದ ಿಲ್ಲಯದು.
ಹ್ಮ್ ಏನಗಲ್ಲ ಹೋಗ ಬರ ಅನ್ ಬಿಿಡು ಏನ್ ಕೈ ಹೊರ್ತ ಏನ ಇಲ್ಲ ಏನ್ ಕೆಲ್ಸ ಏನ ಇರಲ್ಲ. ಸುಮನೆ ಆರಾಮ ಹೋಗ. ನಾ್ ಊಟ ಮಾಡ್ಕೊಂಡ ಒಂದ್ ಫೋ ತಕ್ಷಣ ಬರೋ. ಏನ್ ಹೋಗಿಲ್ಲ ಅ್ರೆ ನೋಡೋ. ೀವಿ ಬರಲ್ಲ ಈ ತರ ಒಂದು ಹೇಳ್ತೇನೆ ಮತ್ತೆ ಬೇಜಜಾರಾಗಗ್ತಾನೆ. ಅದಕ್ಕೆ ಹೆಂಗಿ ಕ್ೋಸ್ಐತ್ತು. ಇದನ್ನ ಎಲ್ಲ ಜೊತೆಗೆ ಇದ್ನಲ್ಲ ನಮ್ಮ್ ಜೊತೆಗೆಲ್ಲ ಅದಕ್ಕೆ.
ಹ್ಮ್.
ಹ್ಮ್ ಮತ್ತೆ ಏನ್ ಸಮಾಚಾರ ಬಡ.
ಹೇಳ್ಬೇಕರ ಎಲ್ಲಿ ಪ್ರಯಾಣ.
ಅದೇ ಬ್ರೋ ಈಗ ಅಲ್ಲಿಗೆ ಹೋನ್ ಅಂತ ಪ್ಲಾನ್ ಹತ್ತಿದ್ದೀವಿ. ಇದ ಬೇರೆ ನಮ್ದ ಒಂದ ಫ್ರೆಂಡ್ಸ್ ಒಂದ್ ಮೂರ್ನಾ ಜನ ಕಾಲ್ ಮಾಡಿದ್ರು ಅವರು ಹಂಗಗೆ ಹೇಳ್ರು.
ಹ್ಮ್ ಹ್ಮ.
ಹ್ಮ್ ಅದಕ್ಕೆ ನಾನ ನಿನ್ನ ಕೇಳ್ಕೊಂಡ್ ನೀನು ಜೊತೆಗೆರೋಣವಣ ಅಂತ ನಾನು.
ಹ್ಮ್. ನೋ ನೋ. ಪ್ರಣ.
ಹ್ಮ್ ಏನ್ ಜಾವಣ. ಎಏನ್್ರಗನು.
ಕಾರಾರ್.
ಹ್ಮ್ ನೀಿನ ಇದ್ರೆ ಬೈಕ್ಗಂತ ಹೋಗಲ್ಲ ಕಾರ್ಾಗ ಹೋಗ್ಬಿಡಣ ಒಂದ್ೆರಡು ಗಾಡಿ ಬರ್ತಾವ ಮಾಡ್ಕೊಬಿಟ್ಟು ಹೋಗೋಣ.
ಹಾ.
ಹಾ. ಅತ್ತೆ. ಹ್ಮ್ ಮತ್ತೆ ಏನಿಲ್ಲ ಅವರು ಏನ್ ಊಟ ಮಾಡ್ದ.
ಮಾಡಿಲ್ಲ. ಅಲ್ಲಿ ಮಾಡ್ಬೇಕು ಊಟ ಮಾಡಿಲ್ಲ ಮಾಡ್ಬೇಕು.
ಹೌದಾ. ಏನ್ವಾಗ ಬಂದ ಅಷ್ಟ. ಇಲ್ಲಿಿಂದ ಹಿಂಗೆ.
ಹಾಸ್ಪಟಲ.
ಹ್ಮ್.
ತುಂಬಟ್ರಾ. ಸಿಕ್ಕಿತ್ತು ಪುರಾ ಹ್ಮ್.
ಹಾ ಏನ್ೀ ಎಷ್ಟೇನ್ ಮಾಡಿಲ್ಲಾ.
ರೃಷ್ಟಿ ಅಲ್ಲಿ ಹಾಸ್ಪಿಟಲ್ಂದ ಬಂದ ಸ್ಕ್ಯಾನಿಂಗ್ ಮತ್ತ. ಚೆಕ್ಪ್ ಮಾಡ್ತ್ರು ಚೆಕಪ್ ಮಾಡಿದಾದ್ಮೇಲೆ ಎಕ್ಸಾಮಿನ್ ಮಾಡಕ್ ಒನ್ ಅವರ್ ಇಡ್ಕೊಂಡರು ಅದಾದ್ಮೇಲೆ ಅಲ್ಲಿ ಬರಕ್ ಒನ್ ಅವರ್ ಆಯ್ತು ಅದೇ ಸಾಕ ಆಗಬೋದು ಸಿದ ನೀನ
ಹೌದಾ ಅದೇ ಇಬ್ರು ಹೆಂಗಿದ್ರು ಮದ್ ಎಲ್ಲಾ ಇ ಹ್ ಮರ ಮದ್ಲೆ ಮದ್ವೆ ಇದ್ರಾಗ ಟೆನ್ಷನ್ ಇರ್ತಿನಿ ಆಮೇಲೆ ಫೋನ್ ಎಲ್ಲ ಮಾಡಕ್ ಲ್ಲ ಮಿಸ್ ಮಾಡಬೇಡಿ ಬ ಬನ್ನಿ ಅಂತೆಲ್ಲ ಹೇಳ್ಬಿಟ್ಟಾನೆ
ಹ್ಮ
ಅದಕ್ಕೆ ಹ ಹ್ಮ್ ಹೆಂಗಿದ್ರೆ ಏನ್ ಟೆನ್ಷನ್ ಇಲ್ಲಿಲ್ಲಾ ಹೋಗೋದು ಬರೋದ ಅಷ್ಟೆ ಎಲ್ಲ ಬರೋ ಬಾ ಬಂದ್ಬಿಡೋಣ ಅಷ್ಟೇ ಹ್ಮ್ ಹಿಂಗಿರು ಗಾಡಿ ಎಲ್ಲ ಕಾರಖಾಗ ಹೋಗೋದು ಕಾರ ಎಲ್ಲೇ ಬರದು ಹ ನ ಅಲ್ಲಿ ಅವನು ಇದ್ರು ಚೆನ್ನಾಗ್ ಊಟ ಎಲ್ಲ ಐತೆ ಅ ನಾನ ಆಮೇಲೆ ಅದಾದ್ಮೇಲೆ ಹೆಂಗಿರ ಒಂದಿವಸ ಅಲ್ಲೇ ಬಿಕಿರ ಆಲ್ಟ್ ಆಗಿದ್ದೋ ಬಂತ ಅಂತ ಹೇಳಿದಾನೆ ಮೊದ್ಲೇ ಅವ್ರ ಕಡೆ ಎಲ್ಲಾ ಹ ಅವ್ರದ್ದ ತೋಟ ಎಲ್ಲ ಐತೆ ಬ ಮಸ್ತೈತ ಮಾತ್ರ ತೋಟ ಎಲ್ಲ ಹಂಗಿರೋ ಅವ್ರ ತೋಟ ಎಲ್ಲಾ ನೋಡ್ಕೊಂಡ್ ಬಂದ್ಬಡೋಣ ಚೆನ್ನಾಗಿರುತ್ತೆ ಹೆಂಗಿರು ಈಗ ನಾವು ಹಳ್ಳಿ ಸೈಡಿ ಹೋಗ್ತೀವಿ ಅಂದಾಗ ಅಂದ್ರೆ ಹಳ್ಳಿ ಸೈಡ್ ಏನಿಲ್ಲ ಸಿಟಿ ಸೈಡ್ ತರ ಏ ಇರೋದು ಫಾರ್ಲ್ಯಂಡ್ ಸೈಡ್ಲ್ಲ ಒಬಟ್ಟು ಅಂದ್ರೆ ಚೆನ್ನಾಗಿ ವೆದರ್ ಎಲ್ಲ ಇರುತ್ತೆ ವೆದರ್ ಕಂಡೀಷನ್ ಎಲ್ಲ ಈಗ ಅಲ್ಲಿ ಹೋಗ್ತೀವಿ ಅಂದ ತಕ್ಷಣ ವೆದರ್ ಕಂಡೀಷನ್ ಅದಕ್ಕೂ ಮಸ್ತ್ ಫೀಲ್ ಬರುತ್ತಲ್ಲ ಬ ಚೆನ್ನಾಗಿರುತ್ತೆ ಪ್ರತಿಯೊಂದು ಅದು ಏನ ಆಗ್ಲಿ ಅದಕ್ಕೆ ಹ್ಮ್
ಹ ಹಂಗಾದ್ರೆ ಈಗ ಹೋಗ್ಲೇಬೇಕಾ
ಹ್ಮ್ ಹೋಗಣ ಬಾಬರು ಈಗ ನೋಡು ಇಷ್ಟ್ ಕರ್ದಾನೆ ಈಗ ನಾವು ಹೋಗ್ಲಿಲ್ಲ ಅಂದ್ರೆ ಮತ್ತತ್ ಏನೇನ್ ಅನ್ಕೋಲ್ಲ
ಯ
ಹಲೋ
ಹ್ಮ ಅಲೋ
ಹಾ ಹೇಳೊ ಬ್ರೋ
ನೀ ಹೇಳ್ಬೇಕ ಬ್ರೋ ಸಮಾಚಾರ ಹೇಳ್ಬೇಕು ಬ್ರೋ ಏನ್ ಏನ್ ಮಾಡೋದೆನ್ ಒಂಚೂರು ಅರ್ಥ ಆಗ್ತಿಲ್ಲ
ಅದೇ ಬ್ರೋ ಸ್ವಲ್ಪ ನೋಡು ಪ್ಲಾನ್ ಮಾಡಕೊ ಅಂದ್ರೆ ನೀನ್ ಅವಾಗ ಅಷ್ಟೊತ್ತಿಗೆ ಆರಾಮದೇ ಅಂದ್ರೆ ಬಂದಬುಡ ಹೋಗ್. ಹ್ಮ್ ಮತ್ತೆ ಬ್ರೋ
ಹೇಳ್ಬೇಕ ಬ್ರೋ
ಏನಿಲ್ಲ ಬ್ರೋ ಏನ್ ಊಟ ಮಾಡ್ದ ನನ್ ಪಿಜಿಯಲ್ಲಿ ಬ್ರೋ ಈಗ ಅದು ನಾನು ಅದೇ ಅನ್ನ ಸಾಂಬಾರ್. ಸಾರ್ ಬ್ರೋ ಹಂಗೆ ಮಿಕ್ಸಡ ಪ್ರೂಟ್ ಎಲ್ಲಾ ತಿಂದೆ ಹ್ಮ್ ಸ್ವಲ್ಪ ಜಿಮ್ಮಿಗೆ ಬೇರೆ ಹೋಗಬೇಕ ತಿನ್ನಲ್ಲಾ ಅದಕ್ಕೆ ಎಲ್ಲಾ ಡಯಟ ಮಾಡಿದೆ ಸ್ವಲ್ಪ
ಹಾ
ಹ್ಮ್ ಅದೇ. ಸಂಜೆ ಮೇಲೆ ಮಾಡ್ತೀನಿ ಮತ್ತೆ ಈ ಜಿಮ್ಮಿಗೆ ಬೇರೆ ಹೋಗ್ಬೆಕು ನೀ ಏನ್ ಜಿಮ್ಮಿಗೆ ಹೋಗ್ತಿಯ
ಜಿಮ್ಗೆ ಕೈ ಎಟ್ ಎಟಾದಗಿಂದ ಹೋಗ್ತಿಲ್ಲ ಬ್ರೋ
ಹೌದಾ ಹ್ಮ್ ಮತ್ತೆ ಎಕ್ಸಾಮ್ಸ್ ಏನ್ ನಡೀತಿದೆ ಬ್ರೋ ಪ್ರಿಪರೇಷನ್ ಎಲ್ಲಾ..
ಪ್ರಿಪ್ರೇಷನ್ ನಡೀತಿದೆ ಬ್ರೋ ಸುಮಾರು ಹಂಗೆ ನಡ್ಕೊಂಡ್ ಹೋಗ್ತಿದೆ ಏನು ಏನ್ ಆಗ್ತಿದೆ. ಇವತ್ತಿಗೆ ಏನೊ ಗೊತ್ತಾಗ್ತಿಲ್ಲ
ಹಾ
ಹಾ
ಒಟ್ಟಿಗೆ ನೀನಗ್ ಈಗ ನೀನ್ ಪ್ರಿಪೇರ್ ಆಗ್ತಿರೋದಕ್ಕೆ ನಿನಗ್ ಹೆಂಗ ಅನ್ಸುತ್ತೆ ಚೆನ್ನಾಗ್ ಅನ್ಸುತ್ತಾ ಆಯ್ತಾ ಇಲ್ಲ.. ನಾನೇನ ನೀನಗ್ ಹೆಂಗೆ ಎಕ್ಸಾಮ್ ನ ಚೆನ್ನಾಗ್ ಫೇಸ್ ಮಾಡ್ಬೋುದು ಅನ್ಸುತ್ತ ಇಲ್ವಾ ಹೆಂಗೆಬ್ರೋ
ಆಗಬಹುದು ಅನ್ಸತ ಅಷ್ಟ ಇನ್ ಏನ್ಸಲ್ಲ
ಹೌ ಹಾ ಹ್ಮ್ ಮತ್ತೆ ಅವರು ಸಂಜೆ ಮೇಲೆ ಏನೇನ್ ಮಾಡ್ತೀಯಾ
ಸಂಜೆ ಮೇಲೆ ಫಸ್ಟ್ ಊಟ ಮಾಡ್ತೀನಿ ಈಗ
ಹಾ ಆಮೇಲೆ ರೆಸ್ಟ್ ತಗೊಂಡ್ ಬಿಡು ಬ್ರೋ ಮೊದ್ಲೇ ಹುಷಾರಿಲ್ಲಲ್ಲ ಹ್ಮ್ ಬ್ರೋ ಹ್ಮ್ ಅದೇ ಬ್ರೋ ಈಗ ಹೆಂಗ ಹೋಗ್ತೀವಲ್ಲ ಒಂದಕ್ಕೆ ನಾವ ಒಂದು ಫೋರ್ ಟು ಫೈವ್ ಮೆಂಬರ್ಸ್ ಇದ್ದಾರೆ ಹೆಂಗಿರೋ ಒಂದ್ ಗಾಡಿಗೆ ಒಂದ್ ತ್ರೀ ಮೆಂಬರ್ಸ್ ಹೋಗೋದು ಹಯದಾ ಇಲ್ಲಾದ್ರೆ ಫುಲ್ ಕಂಜಕ್ಟ್ ಆಬಿರೆ ಸರಿಯಗಲ್ಲ ಒಂದ ಎರಡ್ ಕ ಮಾಡ್ಕೊಂಡು ಹೋಗದ್ರೆ ಬೆಸ್ಟ್ ಹಂಗ ಗಾಡಿಯಲ್ಲಿ ಹೋಗ್ತಿವ ಕಾರಲ್ಲಿ ಮಸ್ತ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಹ್ಮ್ ಅಲ್ಲ ಅಲ್ಲಿ ಊಟಕ್ಕಂತೂ ಚೆನ್ನಾಗಿರುತ್ತೆ ಮ ದೇ ಹೋಟೆಲ್ಗ ಗೊತ್ತಲ್ಲ ಆಮೇಲೆ ಬೇಕಿದ್ರೆ ನಮ್ ಸಪರೇಟ್ ಆಗಿ ಅ್ರ ಅದು ಮುಂದಿಲ ದಿವಸ ಬೇಕಿದ್ರೆ ನಾನ್ ವೆಜ್ ಅಂತ ನಮಗೆ ಹ್ಮ್ ಮನೆ ನಾನ್ ವೆಜ್ ಎಲ್ಲ ತಿಂದ್ಬಿಟ್ಟು ಎಲ್ಲ ಬರಂಗ ಚೆನ್ನಾಗಿರುವ ಆಮೇಲೆ ಹೆಂಗಿರೋ ಒ ಫಾರ್ಮ್ ಲ್ಯಾಂಡ್ ಇರುತ್ತಾ ಮಸ್ತ್ ಆಯ್ತು ಬರ ಹಲೋ ನಾ ತೋಟ ಅಂದ್ರೆ ಫುಲ್ಲು ಅಡಿಕೆ ತೆಂಗು ಈ ತರ ಹಾಕಿದಾರಲ್ಲ ಆಮೇಲ ಬಾಳೆಹಣ್ಣು ಬಾಳೆಹಣ್ಣು ಜಾಸ್ತಿ ಇಲ್ಲ ಒಂದ್ ಸ್ವಲ್ಪ ಇದಾವ ಅಷ್ಟೇ ಒಂದ್ ಹತ್ರರಿನದ ಗಿಡ ಇದಾವ ಅಂತ ಅಷ್ಟೇ ಹ ಎಲ್ಲ ಇದಾವ್ ಚೆನ್ನಾಗಿ ಎಲ್ಲ ಆಮೇಲೆ ಮಧ್ಯದದಲ್ಲಿೇ ಒಂದ್ ಹೆಂಗಿರು ಹ್ಮ್ ಫಾರ್ಮ ಫಾರ್ಮ ಹಾಸ್ ಇತೆ ಏನ್ ಬ್ರೋ ಅದು ಅಲ್ಲಿ ಆರಾಮಾಗ ಅಲ್ಲಿ ಇದ್ದು ಮಾರನೇ ದಿವ್ಸ ಎಲ್ಲಾ ನಾನ್ ವೆಜ್ ಎಲ್ಲ ಮಾಡ್ಕೊಂಡ್ ನಾವೇ ತಿನ್ಕೊಂಡು ಬರಬಹುದು ಚೆನ್ನಾಗಿರುತ್ತೆ ಹ್ಮ್ ನೀ ಹೆಂಗಗೆಬ್ರೋ ನೀನು ಬರ್ತೀಯಲ್ಲ ಹಾ ಬ್ರೋ
ಹ್ಮ್ ಬರ್ತಿನ್ ಬ್ರೋ
ಹ್ಮ್ ಮಂತೆ ಬ್ರೋ
ಹೇಳ್ಬೇಕ ಬ್ರ
ಹ್ಮ್ ಇನ್ನಗ ಏನ್ ಕರ್ತಿದ್ನ ಬ್ರೋ ಬಂದು,
ನನಗೆ ಫೋನಲ್ಲಿ ಹೇಳಿದ್ದ ವಾಟ್ಸಪ್ ಅಲ್ಲಿ ಕಳ್ಸಿದ್ದ,
ಹ್ಮ್ ನನಗೆ ಮೀಟ್ ಆಗಿದ್ವಲ್ಲ ಅವಾಗ ಹೇಳ್ ದ ಆಮೇಲೆ ಹೇಳ ಜಾಸ್ತಿ ಅತ್ ಹೋಗಕ ಎಲ್ಲ ದೂರ ಆಗುತ್ತೆ ್ರ ಮನೆಗೆ ಕಾಲ್ ಮಾಡಿದ್ದೆ ಅಂತ ಹೇಳಿದ
ಹ್ಮ್
ಅದಕ್ಕೆ,
ಹಲೋ
ಹ್ಮ್ ಏಳು ಬ್ರೋ,
ಹ್ಮ್ ಅದೇ ಹೇಳು ಬ್ರೋ, ಅದೇ ಯಾರ್ದು ನಿಮ್ ಗಡಿಯಲ್ಲಿ ಹೋಗೋಣ ಹಾ ಬ್ರೋ, ಅದೇ ನಿಮ್ಗಡೆ ತರ್ತೀರಾ ಇಲ್ಲ. ನಾವು ಫ್ರೆಂಡ್ಸ್ ಗಾಡಿಯಲ್ಲೇ ಹೋರಡೋಣ?
ನನ್ ಗಾಡಿಯಲ್ಲ ಹೋಗೋಣ ನಾವು
ಹ್ಮ್
ನಾನ್ ಕಾರ್ ತರ್ತೀನಿ.
ಹಾ ಅದೇ ಬ್ರೋ ನಿಿನಗ್ ಹೆಂಗಿರೋ ಡ್ರೈವಿಂಗ್ ಮಾಡಕ್ ಆಗಲ್ಲ.
ಹ್ಮ್ ಹಾ
ಅದಕ್ಕೆ ನಮ್ ಫ್ರೆಂಡಸ್ ಎಲ್ಲ ಇದರ ಒಂದ್ ಎರೆಡು ಇಬ್ರು ಅವರಿಗೆ ಹೆಂಗ್ ಡ್ರೈವಿಂಗ್, ಬರೋನ ಇತ್ತಲಗ ಕಾಕಂಡ್ರೆ ಮುಗಿದು ಹೋಯ್ತು ನಾವು
ಹ್ಮ್ ಹಂಗೆ ಮಾಡುದ?
ಹ್ಮ್ ಏ ಒಂದು
ನಮ್ಮ ಹತ್ರ ಫಸ್ಟ್ ನಮ್ಮನೆ ಹತ್ರ ಬರ್ರಿ.
ಹಾ ಬ್ರೋ,
ದ ನಮ್ಮ ಮನೆಯಿಂದ ಹಾ ಹಂಗೆ ಹೋಗೋಣ.
ಓಕೆ ಬ್ರೋ ಹೆಂಗಿದ್ರು ತ್ರೀ ಅವರ್ಸ್ ಜರ್ನಿ ಅಷ್ಟೇ ಜಾಸ್ತಿ ಟೆನ್ಷನ್ ಏನ ಇಿಲ್ಲಾರ ತ್ರೀ ಅವರ್ಸ್ ಕಾರ್ ಹೋದ್ರೆ ಗೊತ್ತೆ ಅಗಲ್ಲ ಬ್ರೋ, ಹೋಗೋದ್ ಹೆಂಗೆ ಬರೋದು ಹೆಂಗೆ ಅಂತಾನೆ ಅಷ್ಟೇ ಫ್ರೆಂಡ್ಸ್ ಬೇರೆ ಇರ್ತೀವ ಅಮ್ಮ, ಹ್ಮ್ ಮೊದ್ಲೇನ್ ನೀನ್ ಕೈ ಸರಿ ಇಲ್ಲ. ಹ್ಮ್ ಒಡ್ಸೋಕೆ ಆಗಲ್ಲ ಜರ್ಮ ಸರಿಯಾಗಲ್ಲ ಹ್ಮ್
ಹೇಳ್ಬೇಕು ರಾಜ್ಕುಮಾರ್
ಏನಿಲ್ಲಬ್ರ ನೀವ್ೇಲ್ರಿಿ ಎಲ್ಲಾ ಕೇಳ್ತೀವಿ
ಅಯ್ಯೋ ಫುಲ್ ಸುಿಸಸ್ತ್ ಆಗ್ತಿದೆ ತ್ರ
ಏನ್ ಊಟ ಮಾಡ್ಬಿಟ್ರಿ ಎಷ್ಟ್ ಮಾಡ್ಬಿಡ ಅವರು ಸುಮ್ಮನೆ ಯಾಕೆ ಇದು
ಹ್ಮ
ನೀನ್ನೊ ತ್ರೀಡೇಸ್ ಅಥವಾ ೋರ್ ಡೇಸ್ ಆೇಲೆ ಹೋಗ್ತವಲ್ಲ ಹಂಗೀರು ಸುಮನೆ ಅಲ್ಲಿ ರಿಸ್ಕ್ ಆಗದ ಬೇಡ ಅದಕ್ಕೆ ರ ಎಸ್ಟ್ ಮಾಡ್ಬಿಡ್ಬ ಒಂದ ತ್ರೀ ಡೇಸ್ ಹ ಹೋಗ ಆಮೇಲೆಂಗ್ ಬಿಕಿರತ್ ಹೋಗಕೆ ಸರಿ ಆಗುತ್ತೆ ಹ್ಮ್ ಊಟ ಏನ್ೋ ಹೊರ್ಗಡೆಯಿಂದ ತರ್ತ ಇಲ್ಲ ಮನೆಗೆ ಏನ ಮಾಡಿದಾರ ಹಿಂಗೆ
ಹ್ಮ್ ಏನಾದ್ರು ಮಾಡ್ಬೇಕೀಗ
ಹೌದಾ
ಹ್ಮ್ ಹ್ಮ್ ನಾನೇ ಏನಂದ್ರು ಮಾಡ್ ಕುಂತ
ಹಾ ಓಕೆಬರು ಹುಷಾರ್ರು ಸ್ವಲ್ಪ ಹಂಗೆ
ಹಾ
ಹ್ಮ್ ಮತ್ತೆ ಬ್ರೋ
ಹೇಳ್ಬೇಕು
ಹ್ಮ್ ಇವತ್ ರೆಸ್ಟ್ ಮಾಡ್ಬಿಡು ೇ ಇಲ್ಲಾಂದ್ರೆ ಹೆವಿ ರಿಸ್ಕ್ ಆಗುತ್ತ ಅಷ್ಟೇ ಹೆಂಗಿದ್ರು ಮದ್ವೆ ಬೇರೆ ಐ್ತಾ ಅವಾಗ್ಲೇ ಕಾಲ್ ಮಾಡಿದ್ದೆ ಅವನೇನು ಅಂದ ಅಂದ್ರೆ ಫುಲ್ ಬಿಸಿ ಇದ್ದೀನಿ ನೀ ಒಂದಸತಿ ಒಂದು ನಮ್ಮ ಫ್ರಂಡ್ಸ್ಲ್ಲ ಕಾಲ್ ಮಾಡ್ಬಿಟ್ಟು ನೀನು ಒಂದ್ಸತಿ ಕರ್ದಬಿಡು ಬಂದ್ಬಿಡಿ ಮಿಸ್ ಮಾಡ್ಬಿಡಿ ಅಂತ ಹೇಳ್ದ ಅವ್ನು
ಹ್ಮ್
ಹ್ಮ ಜಾಸ್ತಿತ್ ಮಾತಡಿಿಲ್ಲ ಬ್ರ ಬೀ ಒಂದ ನಿಮ್
ಅದು ಮದ್ುವವೆ ಟೈಮ್ಲ್ಲಿ ಎಲ್ಲ ಬ್ಯುಿಸಿನ ಇರ್ತಾರ
ಹ್ಮ್ ಹೌದು ಬ್ರೋ ಸರಿ ಬ್ರೋ ಆಯ್ತು ಬಾಯಿ ಬ್ರೋ ಹುಷಾರ ಹಾ ಬ